ಹಲೋ ಏನ್ ಮಾಡಾಕತ್ತೀರಿ
ಏನಿಲ್ಲ ನಿಂದ
ಏನದ ಊಟಾಯ ಹಓ ಹಾಗ್ಯದು ನಮ್ದು ರಿಸಲ್ಟ್ ಬಿಟ್ರಪ್ಪ
ಹೌದಪ್ಪ ಕಡಿಗವ ಪಾಸ್ ಆಯ್ತಲ್
ಪಾಸ್ ಆಯ್ತು ಕಡೆಗೆ ಎಲ್ಲಲ್ಲ
ಕಂಪ್ಲೀಟ್ ಅಂತ ಬಂದಲ್ಲ
ಅಂದ್ರೆ ಪಾಸದಂಗ ಹ ಅದೇ ಒಂದು ಬೇಕಾಗಿಲ್ಲ ಎಲ್ಲಾ ಪಿ ಪಿ ಪಿ ಅಂತ ಬಂದಾವ ಮತ್ ಮದ್ನ್ ಒಂದ ಬ್ಯಾಕ್ ಇದಂತ ಇಲ್ಲ ಫಸ್ಟ್ ಇರ್ ಬರ್ದಿದ ಒಂದ ಎರಡು ಏನ ಬರ್ದದ ಬೇಕದ ಮತ್ತ ಒಂದು
ಬರಿ ಅಂದ್ರ ಅವರು ಆ ಬರಿದ್ ಆಗಲ್ಲ ಅಂತ ಬೇರೆಬ್ ಬರ್ಸ್ಬೇಕಂತ ಅಂದ್ರಂತ
ಯಾರು ಬರ್ತಾರಪ್ಪಾ ಯಯ ಸಿಗಿಬಿದ್ರೆ ಇರೋಣ ಅದ್ ಒಳಗೆ ಸಿಗಬೇಕಿದ್ದೆ ಬಾಳ ಇರೋಣ
ಹ್ಮ್
ಇ ಏನ ಸುನ್ನಗ ಏ ಯಾರಿಗಏ ಪ್ರಭು ಗವತ್ ನಮ್ನ ಬರ ಯಾರು
ಹಾ ಹೇಳಿದ್ದೆ ಎಲ್ಲ ಸುನ್ಯ ಬಲ್ಲಂತ
ಹಾ ಅದು ಸಿಗಬಿದ್ರೆ ಯಾರು ಬಿಟ್ಟ ಬಿಡ್ತಾರೆ ಬರದ ಆಯಕು ಅಲ್ಲನಲ್ಲ ಒಳ ಫೋಟೋ ಗಿಟ ನೋಡಾಗ ಸಿಗಿ ಬಿದ್ರೆ ಮತ್ತ ಹೈರಾಣ ಅದ್ ಕಡೆ
ಮತ್ತೆ ನಮ್ ಪೇಪರ್ ಅದು ಸ
ಏನ್ ಅದ್ರ ಏನ್ ಮಾಡದ ಡಿಬಂಡ ಮಾಡ್ಬೋದು ಅಷ್ಟೇ
ಡಿಪ ಅವಂದ್ರ ಮಾಡ ಮತ್ತ ನಮ್ದನ್ ಮಾಡಿ ಅಂದ್ರೆ ಹೆಂಗ ಬರಯಕ್ ಹೋದಾರದ ಸುಮ್ಮನೆ ಮಾಡತ್ತಪ್ಪಾ ಅಂತಂದ್ರ ಸುಮ್ಮನೆ ವೇಸ್ಟ್ ಅಲ್ಲ
ಹ ಆಯ್ತು ಆರಾಧಂಗೆ ಏನ ಆಾಗಲ್ಲ ಹ್ಮ್ ಅಯ ಬರದಾರ ನಡಿ ಅವರು ದಿವರಾಗಲ್ಲ ಏನಾಗ್ರ ಅವ್ರದ್ದು ಆದ್ರೂ ಮದಂದೊಂದ ಆಗಿರ್ತದೆ ಹಾ ಆ ಬಾಳ ಮಂದಿ ಬರ್ತಾರ ಅಂತಾರ ಬರಾಗ ಹ ಅದೇ ಸಿಗಿ ಬಿದ್ರೆ ನ ಎಲ್ಲ ರೊಕ್ಕಟ್ಟ ಮುಗಸ್ಬೇಕತ್ವ
ನಮ್ ಕಾಲೇಜ್ ಸೋರ್ಟ್ ಇದ್ರ ನಡತದೆ
ಕೈ ಎಲ್ಲ ಇ ಬರ ಎಲ್ಲದಕ್ಕ ಕೈ ಕೊಡ್ತಾರ ಅದು ಅದ್ರಾಗ ಬೇರೆ್ರ ಕುೂಂದ್ ಬರ್ದಬೇಕಾದ್ರೆ ಆಗಲ್ಲ ಅವ
ಮತ್ತೆ ಇವ್ರು ಇವರು ಸಪೋರ್ಟ್ ಇದ್ರ ನಡಿದ
ಹಾ ಸಲೋ ಬೇಗ ಸಾರವರ್ ಸಪಟ್ಟ ಎಲ್ಲ ನಮ್ದೇ ಅತ್ರಿ ಅವ ಯಾರ್ ಕುಂದ ಇರ್ತಾರ ನಮ್ಗೆಲ್ಲ
ತಂದರಲ್ಲ ಯಾರಬತ
ಪುಣರಲ್ಲಿ ಯಾರ ಸವರ್ಗೂ ಇ ಯಾರಿಗೆ ನೀೇ ಮುಗಿಸ್ಬೇಕಂದ್ರೆ ಇವ್ರಿಗೆ ನಿಂತು ಮಾಡ್ಸ್್ಬೇಕು ಇವರೇ ಹ ಇವ್ರಿಗೆ ಪರಿಚಯ ಇರ್ತದಲ್ಲ ಹಾ ನಾವೇ ಸುಮ್ಮ್ ಹೋಗಿದ್ದ ನಾವು ಸುಮ್ಮ್ ಅಂದಗೆ ಯಾರದ ಸ ರಾಜೀವ ಗಾಧಿ ಭತರು ಮನ ಕಾಯ ಜತ ಅಂದಗ
ಈಗ ಹೋಗಕ್ಂಗ ಸರ್ ನೋಡಿ ತಗ್ರಿ ರಾಜುಗಾಂಧಿ ತೊಗೋರಿ ಅಂತ ಹೋಗಕ್
ಅದೇ ಹೇಳೇತು ರಾಜು ಗಾಂಧಿ ತೊಗರಿ ಅಂತ ಮತ್ತೆ ಐರಣ್ ಆಗಲ್ವಾ ಸ್ವಲ್ ಚಲೋನ ಹೇಳಿದ್ ಮಾರಾಯ ಎಲ್ಲಾ ಸಾರಗಳು ಸ ಸ್ಪೆ ಸುತ್ತ ಸ್ಪೆಲಿಂಗ್ ಹೇಳಿದ್ರಲ್ಲ ಅದೇ ಪಾಡ ಆಗದಲ್ಲ
ಅಗೆ ಹೇಳ್ ನಮ್ಮ
ಆರಾಮ್ ಎಲ್ಲ ಪಾಸ್ ಆಗ್ಯವ್ ಫಸ್ಟ್ ಕ್ಲಾಸ್ ಬರ್ಲಿೇ ಬಿಡ್ಲಿ ಪಾಸ್ ಆಗ್ಯ ಸಾಕ್
ಆಸ್ಟೇ ಸಾಕ ಬುಡ್ಲ ಕಡೆ ಪಾಸ್ಟ್ ಕ್ಲಾಸ್ ಕಟ್ಕಯಡ್ ಏನ್ಮಾಡಮ್ಮ
ಹಾ ಏಳ ಮಂದಿ ಫೇಲ್ ಆಗ್ಯಾರ ಅಂದ್ರು. ಹ್ಮ್ ಮತ್ತೆ ಎಲ್ ಎಲ್ಲ ಒಂದ್ ಐದ್ ಮಂದಿಾರ ಎಲ್ಜಿಬಲ್ ಐದು ಮಂದಿಹಾರ ಹ ಹ ಗೂಬಳಾವನ ಬ ಇದ್ದ ಅವನು ಅವನು ಎಜ್ಜಲ್ಲಾನ ಎರಡು ಹೋಗ್ಯಾವ ಅವನು ಹುಬ್ಬಳ್ಳಿ ಇದ ನಮ ಸಟ ಅವನು ಎರಡುಹೋಗ್ಯಾವ ಪೇಪರ್
ಯಕ
ಬರ್ದಿಲ್ಲಯ ಅವ್ರ ಕೇಳಿಲ್ಲ ಅಂತವ್ರೀ ಬರ್ಯಾಗ ದೊಡ್ಡ ಹಾಲ್ನ್ಯಾಗ್ ಹಾಕಿದ್ರಲ್ಲ ದೊಡ್ಡ ಹಾಲ್ ಹಾಲ್ನಾಗ ಆಕಿದ್ರು ದೊಡ್ಡ್ದದು ಹಾಲ್ನಯಾಗ ಅವ್ರು ಲಾಸ್ಟ್ ಕುೂಂತಿದ್ರ. ಅವ್ರು ಮುಂದ ಕುಂತಿದಾರಫುಲ್ ಅವ್ರು ಮೈ ಮೈಕ್ ಬರ ಅ ಅರ್ಧ ಬರ್ದ ಹೇಳ್ರ ಮೇಕೆ ಮತ್ ಫುಲ್ಲ ಅಂದ್ರೆ ಬಾಯಿಲ್ಲೆ ಹೇಳ್ಯಾರಲ್ಲ ಅದೇ ಪೇಪರ್ ಅವನ ಅವ್ನ ಅಕಿಂತ ಒಂದ ಐದ ಮಂದಿಿಂದ ಬಿದ್ದಿದ್ರೆಮೇ ಕೇಳ ಸ್ವಲ್ಪ ಚಲೋ ಬರ್ದವಿ
ಹ್ಮ್
ಮುಂದ್ ಬಿದ್ದ್ ಬಿಟ್ರೆ ಐರಾಣ ಆಯ್ತದ ಪಾಸ್ಟಾನೇ ಪೇಪರ್ ಹೊಗೈತೆ ಆರು ಪಾರಸ್ ಮ ಯ ಮೂರ್ ಪಾರ್ಮ ಕೆಮಿಸ್ಟ್ರಿ ಹ್ಮ ತಕ ಬ ಕಸ ಹ ಅದ ವಿವಾದ ವಿವ ಇದು ಈ ಅದದು ರಿವೆಲ್ಯೂಷನ್ ಆಗ್ತಾರಲ್ಲ ಎಷ್ಟೊಂತರತ್ತ ಒಂದ್ ಎಕ್ಸಾಮ್ ಒಂದ್ ಪೇಪರ್ಗೆ
ಎರಡ್ ತೊತಾರಪ್ಪ ಒಂದ್ ಸಾವಿರ ರೂಪಾಯಿ ತೊಗೊಂತಿರ್ಬೇಕು
ೇ ನ ಅದನ್ನೇ ಇಲ್ಲ ಎಳ್ನೂರ ಐವತ್ತ ನ್ ತೊತ್ ಬದ ಕೇಳಂತಂದವ
ಎಲ್ಲ ಹೋದಸಲ್ ಎಷ್ಟುರ್ತೊಂಡ್ರಿ ಶುಯಬ್ರಗ ಕೇಳಬೇಕ್ ಅವ್ರಿಗೆ
ಅದೇ ಕೇಳ್ಬೇಕ ಅವ ಕೇಳಂದನಾವ ಹೇಳ್ರ ಅಂತಂದನ ಇನ್ನೆ ಮದ ಅದೇ ನನಗೂ ಸಾವಿರೂಪಿ ಅಂದಂಗೆ ಅದ ಮದ್ಲ್ ಹಾಕಿದನಲ್ಲ ಕೇಳಿ ಕೇಳ್ಬೇಕಂದ್ರೆ ಎತ್ಲಿಲ್ಲ ಫೋನ್ ನೀೇ ಕೇಳತಿನ್ ಅಮೇಲೆ ಪಾಪ ಒಂದ್ ಪೇಪರ್ಗೆ
ಅದೇ ಒಂದ್ ಪೇಪರ್ಗೆ
ಹಾಕಿಲ್ಲ ನ ಎಲ್ಲ ಪಾಸ್ ಆಗ್ಯಾವ ಒಂದ್ ರಿವ್ಯಾಲ್ವೆಶನ್ ಹಾಕಿಲ್ಲ ಸೆಕೆಂಡ್ ಇಯಾರ್ ಲ್ಲಿ ಅಕ್ ಬ್ಯಾಕ್ ಬ್ಯಾಕ್ ಆಗಿಲ್ಲಲ್ಲ ಪಾಸೆ
ಎರಡು ಕೆರಡು ಬ್ಯಾಕ್ ಆಗಿಲ್ಲಪ್ಪ ಬ್ಯಾಕ್ ಆದ್ರೆ ಐರಣ ಆಗ್ತತ್ತು
ಸೂನ್ಯ ನೀ ಪಾರ್ವ ಹೌದು ಸನ್ಯಾ ಪನ್ಗನ್ ಬಾರತಾನ ಅವತ್ ಜಲಿ ಪಾರತಾನ ಸಿದ್ದಂದ ಏನ ಸಿದ್ದಂದ ಎಲ್ಲ ಮ ಫಾಸ್ಟ್ ಪ್ರಾಕ್ಟಿಕಲಿ ಎಲ್ಲ ಒತ್ತವೇ ಅವು ನಡೆಯುತ್ತದೆ
ಹವ
ಐದು ಐದು ಕೈದು ಹೋಗಿದ್ದು ಮತ್ತೆ ಅಮವರ ಎಲ್ಲ ಮಾಡಿದರು ಹಾ ಐದಕ್ಕೆೈದು ಮತ್ತೆ ಅವರರುಕ್ಕಟ್ಟ ಪ್ರಾಕ್ಟಿಕಲ್ ಎಲ್ಲ ರೋಕ್ಕಟ್ಟ ಮುಗಿಗ್ಸಿಸ್ ಬಂದ್ಬಟ್ಟಾರ ಹಾ ಸೇರಿ ಆದ್ರೆ ಆತದಲ್ಲ ಪ್ರಟಿಕ್ರಮ ಆಗ್ಯದಲ್ಲ ರೊಕ್ಕಾ ಮುಸ್ಯಾರ ಆಗ್ಯದ. ಅವನ ಇೋಡ ಸೆಕೆಂಡ್ ಸಜರಿದೆಲ್ಲ ಆತ ಅವ ಸೌರ ಕೊಂಡು ಮುಗಸ ನಮ್ಮ ತಣಗ ಹಾ -ಇಲ್ಲ ಸು -ನ- ಸುಮ್ನೆ ನಾವು ಸಂಜೆ ಮತ್ತ ದನ್ನ ಗ್ತಿದೆ ಸಂಜೆ ಕಾಲೇಜಕ್ ಮದ ಮ್ದೇಲ್ಲ ಅವಾಗ ಗೊತ್ತ ಸರ್ ಅಂದಿದ್ರ
ಹ್ಮ -ಹ್ಮ -ಹಾ
ನಾ -ಸುಮ್ ಗಮ್ಮತ್ತವ ನಿಂದುು ಆಯ್ತಾ ಐದುವತ್ತು ನೋಡ ಅಂತಂದೆ ಅವೇ ಪ್ರಾಣಿಿಕರು ಹೋಗ್ಬಟ್ಟ ಅವೇ. ಸದ್ಯಾಗ ಆಯ್ದು ತ ನೋಡುವ ಆಯ್ತ. ಇ- ಮಾಡಕೈತ್ತತೆ ನನಗೆ ಹಂಗಿಸಿದೆ ಅಂದ್ರೆ ದ್ತ ನೋಡೆ ಐದು ಹೋಗಿದ್ದು.
ನರ್ ದಿವಸ ಬಂದು ಹಕದ ಹಗಂತ. ಅವಾ- ಹ -ಪ್ರಾಕ್ಟಿಕಲ್ ಇದ್ದು ಹೆಂಗನ ತೆಗ ತಕಂದ್ರರು ಅವ್ರು. ಬೇರೆ ಇದರು ಆತದಲ್ಲ.
ಆತರ್ಲ ಬರಿಬೇಕತ್ ಮಾತ್ರ ಐದ್ಗೈದು ಹೋಗಿತ್ವಾ ಅಲ್ಲೇ.
ಹಾ- ಇದಕ್ಕೆ ಇದು ಸೂನ್ಯ ಅಂದ ಸೂನ್ಯ ಮದವರು. ಐದಕ್ಕೂ ಇಲ್ಲ ಐದು ಹೋಗಿರ ಅಂತಂದ್ರು.
ಹ್ಮ್ -ಹ್ಮ್ -ಹ್ಮ್ -ಹ -ತ -ಗ ಲ ನ
ಮುಗ ನನ ಮೂರ್ತ ಎಷ್ಟೇ ಮೂರ್ ತಗದಾರ. ಪ್ರಕ್ ರೂಕ್ ರೂಟ್ ಕೂಟ್ರ್ ಮು. ತಿಲ್ಪ ಹದ್ ಹನ್ನೆಡುನೂರು ರೂಪಾಯಿ ತೊಂದ್ರ ಪರಾ ಬಳಿಲ್ಲ. ರೆಾಡ ಕಲ್ಪ ಆಾಸನ ಆಗಕ
ಹಾ ಅವಂದು ಕಡ ಪಣ ಎಂಗ ನಾಕು ಪಾಸೆಯ
ಹ ಚಂತೆರ ಕುತಡ್ ಬರದ ಆತ್ ಎಲ್ಲ.
ಹಾ-
ಸು -ಪ್ರಾಟಿಕಿಗೆ ಅನ್ಯನ್ರು ಕೊಟ್ರೆ ಯಾವ್ದ ಪಾಸ ಆಗ ಆಗ್ತತಿ ಪ್ರ -ಪ್ರಾಕ್ಟಿಕಲಿ ಒಂದು ಹನಿನನೂರು ರೂಪಾಯಿ ಕೊಟ್ರಿ ಎಲ್ಲ ಪಾಸ್ ಆಗಾವ. ಸರಿ ಲ್ಲ- ಸೇರಿನ ಆರಾಮ್ ಬರ ಮ ಕೊಡ್ಲಾರ.
ರೆ- ರೊಕಡ್ಲ ಹೋಗ್ ಬಾರದು ಬಂದು ತರೆ.
ಗದ್ಲೆಬ್ಸಕದ್ರ ಅ- ನಾ -ಮಾಡಿದವಿ -ಹ- ಸರ್ಪ ಕೊಳ ಅನ್ಕೋತಿದ್ರಲ್ಲ. ಎಲ್ಲಿ ಯಾವತರೆ ಎಲ್ಲ ಬಿಡೋ ನಂಗ ಆಯ್ತ ಅತ್ತ -ಹ ಎಲ್ಲಿ ಗದ್ಲಿ ಒಬ್ಸ್ತಾರ ಮಾಡಿದ್ದ್ ರಾಜೀವ್ ಗಾಂಧಿ ಎಸ ಆತ. ಸೋರ್ ಮೆಸದಾಕನ ಕೊಡ್ರ ಆಕರಿ ಹಾಕರಿ ಅಮೌಂಟ್ ಅಂತ ಅವರು ಆಕಲ್ಲ.
ಯಾಕಕಮ್ಮ ಸುಮ್ ನಾಟಕ ಮಾಡ್ತಾನ.
ಹ- ಅದೇ ಕೊಡೋದನ್ನು ಕೊಟ್ಟನೆ ತನ್ ಕರ್ಚಿ ಬೇಕಾಯ. ಆಯ್ಕೆ- ನಮಗಿ ಅವು ಸುಮ್ಮ ಓಲ್ಡ್ ಸ್ಟೂಡೆಂಟ್. ನೀವು ಸೂಡೆನ್ಸ್ ಅಷ್ಟೇ ಆಯಕಾರಲ್ಲ ಅವೇ ಮಂದ ಗೊತ್ತಿಲ್ಲ. ಆಯ್ಕಿದ್ರ ಅವ ಎಲ್ಲ ಅವನ್ನೇ ಜಡಿತನಂತ ಆಯಕ್ಲಿಲ್ಲ ಯಾರ.
ಹ್ಮ್ ನಾವಯಾರು ಹಾಕಿಲ್ಲ.
ನಾವ್ ಹಾಕಿಲ್ಲಪ್ಪ ನಮ್ ಮುಂದ ಇದ್ದ ಒಂದು ಆಕಿದನೇಲ ಹೇಳ್ದ. ಯಾಕ ಹಾಕಕ್ಕ ಹೋಗದ್ದು ಅಂದೆ ನಾವು.
ಯಾರ ಹಾಕಿದಾರ.
ಅದೇ ಹುಬ್ಳಿದಾವ- ಆ -ಎಷ್ಟ ಎರಡ್ ಸಾವರ ರೂಪಾಯಿ ಐತ- ಆ-
ಯಾಕ್ ಹಾಕಕ್ ಹೋಗಿದ್ದೆ ಅಂಜನೋ ಇದ ಬಿಡು ಅಂದಾರಿ ಅದಕ. ಸಮ್ಮನೆ ಅರ್ದ ಹ. ಎಷ್ಟು ಬಂದಷ್ಟು ಬರ್ಲಿ ಖರ್ಚು ಏನಗೋ ಅದು ಒಂತರ .
ಹ್ಮ್.
ಕೊಡ ಹತ್ತ ಸಾವಿರ ರೂಪಾಯಿ ಕೊಟ್ಟಿರ್ತಾನ ಇಪ್ಪತ್ತ ಸಾವಿರ ಇಸ್ಕೊತನ್ನ.
ಹೌದ ಮಗ.
ಮುಂಚಳಿ ಹೊಂಟಿದ ಕೈ ಮಾಡಿದ ಸರಿ ನಮಸ್ಕಾರ ಅಂದ್ಯಾ.
ಹಾ.
ಹ ಕಿಂಗ್ ಮಾಡಿ ಹೋದ.
ಹೆದರ ಕೊಂಡಿದ್ದ.
ಸ್ಕೂಟಿ ಎಲೆಕ್ಟ್ರಿಕ್ ಸ್ಕೂಟಿ .
ಹ ಎಲ್ಲಿಗಿ.
ಹ ಹಾಸ್ಪೆಟ್ಲೆಗ ವಾಕ್ಯಂಗ ಹೋಗಿದ್ದೀನಿ ನಾ. ಟೀ ಶರ್ಟ್ ನೈಟ್ ಪ್ಯಾಂಟ್ ಮ್ಯಾಲ್ ಇದ್ದ ನಾ ಅಂಗಡಿ ಬರ್ಲಕ್ಕತಿ ಈ ಕಡಿ. ನಮ್ಮ ಮನಿ ಕ್ರಾಸಿಗೆ ಟಿಂಗ್ ಟಿಂಗ್ ಮಾಡಿದ. ಟಿಂಗ್ ಮಾಡಿದ ಹೋದ . ಮತ್ತೆ ಏನ್ ನಡೆದ.
ಪಾಸ ಆಗಿದೆ ನಿ.
ಪಾಸ್ ಸ. ವಿಷ ಆಯ್ತು ನಿನ್ನೆ ಕರಿ ಅದ ಈ ಬರೀ ಕೆಟ್ಟದ ನಿನ್ನೆ ಬರೀ ಕೆಟ್ಟ ಕಿ ಕೆರೆ ದಿವ್ಸ. ಬರೇ ಕೆಟ್ಟದ ವಿಷಯ ಇವ. ಇನ್ನೆ ರಿಸಲ್ಟ್ ಬಿಟ್ಟಾರ ನ ಒಂದ ಮೂರ ಮೂರ ಹಣ ಆಗಿ ಮೂರ ಹಣ. ಬಂದವ ಮತ್ತ ಒಂದ ಮೂರ ಆಕ್ಸಿಡೆಂಟ್ ನೋಡಿದ್ಯಾಾ. ನಿನ್ನೆ ನೆ ಮುಂಜೆ ಮುಂಚಳೆ. ಮುಂಜೆ ಮುಂಜೆ ನಮ್ಮ ಮನೆ ಬಾಜು ದ ಸತ್ ಬಿಟ್ಟರ. ಹಾ ಅ ಮುಂಜೆ ಮುಂಜೆನ ಗೊತ್ತ ಅಗೆದ ಮಂದಿ ಆಪ. ತಪ್ಪ ಹಾಗೆದ ಏನ್ ಮಾಡದ ರಿಸಲ್ಟ್ ಒಂದ ಬಿಟ್ಟಾರ ನೋಡ್ಲೇ ಬ್ಯಾಡೋ. ಮತ್ತ ಫೇಲ್ ಆದ್ರ ಮತ್ತೆ ಫೇಲ್ ಆಗಿತ್ ಅಂದ್ರ ಹೇಳೋದು. ನೋಡ್ಲೇ ಬೇಡ ನೋಡ್ಲೇ ಬೇಡ ಅಂತ ಕರೀದಿಸ್ತ ತಗದ ಆಮೇಲೆ ನೋಡಿದೆ ಹಓಲಿ ಬಿಡತ್ತ. ಪುಣ್ಯಕ್ ಪಾಸ್ ಆಗಿತ್ ನಡಿ ಅಂದೆ ನಾನ. ಕೆರೀದು ಕೆರೀದು ಸಹಿತ. ಅಂದ್ರ ಒಂದ್ ವರ್ಷ ಸದೆತ ಇನ್ ದುಬಾರ ಆಗ್ತದದ.
ಹೌದೌದು.
ಅದಕ್ಕೆ ತೇಲಿ ಹಾಫ್ . ತೋ ಆಮೇಲೆ ನೋಡಿದ ಫಾಸ್ ಆಯ್ತುು ಆರಾಮ ಅದೇ. ಅಲ್ಲೇನು ಏನ ಮಾಮಾರ ಸನ್ನಾಗಿದ್ದ ಆಕಡೆ ಹೋಗಿದ್ದೆ ಮತ್ತತ್ ನಮ್ಮ್ ಮನೆ ಬಾಜದವರು. ಸತ್ತಾರ ನಮ್ಮ್ ಊರಾಗ ಒಬ್ಬ್ರ ಸತ್ತಾರ ನಿನ್ನೆ ಬರೆ. ಸಾವಿನ ಸುದ್ದಿನೆ.
ಅಲ .
ಹಾ ಆಯ್ತು ತೋ ಆಮೇಲೆ ಹಚತಿನಿ ಸಲ್ಪ ಕೆಲಸ ಅವ.
ಹ್ಮ್ಹ್.